ಹಲೋ
ಯಪ್ಪರಾಮ
ಆರಾಮ ಆರಾಮ ನೀ ಆರಾಮ
ಆರಾಮದನ ಊಟ
ಟಪ ಮಾರು ತ
ಹಾ ಮಾರತ್ತೆ
ಹಾ ಊಟ ಐ್ತ್ ನಿದ
ಹಾ ಆಯ್ತಿ ಏ ಮಾಡಕ್ಯ್ತ
ಏನಿಲ್ಲ ವಾರತಿ ನನದವರ ಮನದಲ್ಲಿ
ಹೌದಾ
ಹಾ
ಹ್ಮ್ ಹ್ಮ್
ಏನ್ ಊಟ ಊಟ ಏನಿತ್ತ
ಬಟಾಣಿ ರೊಟ್ಟಿ
ಈ ಗುರಿ ಹೋಗಲನೆ
ಹಾ ವಾವ ಕೇಸ್ ಅಂತೆ
ಅಯ ದೇವ್ ಯಾವಾಗ ಮಾಡ್ತಾರ
ಯವರು ಈಗ ಮಾಡ್ತಾರ ಒಬ್ಬ ಒನ್ ಬೇಕ್ ಬಯಬಿಟ್ಟಾನ
ಹ್ಮ್ ಬ ಬಿ
ಹ್ಮ
ಎನಸ
ಹ್ಮ್ ಎನ್ನಸ್ಬೇಕು
ಬೇರೆ ಬೈಕ್ ಇಲ್ಲ ಅದೋಂದೇ ಬೈಕ್ ಇರೋದು
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ನ್ ನೋಡ್ಬೇಕಕ್ ಸ್ವಲ್ಪ
ಮತ್ತತ್ ದೇವಣ್ಣ ಒಂದ ಬಡ್ಡೆ ಮಾಡ್ತಾರ ಅಂತಲ್ ರಾತ್ರಿ
ಯಾರಂದ್ರ
ಹಂಗಗೆ ಬರ್ತಾ ಹೌಷ
ಹ್ಮ್ ಬರ್ಡೇ ಇವತ ನಾಳೆ
ನಾಳೆಯ
ಹ್ಮ್
ತಾಳೆಫಕ್ಷನ್
ಹ್ಮ್
ಎಲ್ಲರೂ ಫಂಕ್ಷನ್ದಾಗ ಸ್ಟೇಜ್ ಮ್ಯಾಗ ಹತ್ತಿ ಮಾಡ್ಬಿಟ್ರು ಬರ್ಡೇ
ಹಾ ಮಾಡಿ ನಾಳೆ ಫಂಕ್ಷನ್ ಮಾಡೋದು ಡೌಟ್ ನಾಳೆ
ಯಾಕೇ
ಎಲ್ಲಾ ಸೀನ ಬಿಟ್ರೆ
ಹ್ ಹ್ ಹ್
ಅದಕ್ಕೆ ಸ್ವಲ್ಪ
ಮತ್ತತ್ ಉುಳ್ಕಿದವ್ರ ಇರ್ತಾರಲ್ ಮತ್ತೆ ಎಲ್ಲದ್ರ ಅದಕ್ಕನ್ ಸಮ
ಹುಳ್ಕಿದಾರಗ ಏನ್
ಮತ್ತ ಎಲ್ಲರೂ ಹೋಗಿರಂತ ಅವ್ರರು ಇದರು ಬಿಟ್ರ ಹೆಂಗ ಮರುದೆ
ಹ್ಮ
ಎಲ್ಲರು ಹೋಗಾರ ಅಂತವರು ಇದ್ದರು ಬಿಟ್ರೆ ಹೆಂಗ
ಹೇ ಮಾಡಿದ್ರೆ ಎಲ್ಲರಿಗ ಆಲ್ಲ್ ಅರ್ ಇಕ್ವಲ್
ಅವ್ರ ಬರ್ಬೇಕಲ್ ಮತ್ ಬರ್ಲಾರ ಏನು ಇದು ಮಾಡ್ಕೋಕ್ಡುದ
ನಡಾ
ಅಮೌಂಟ್ ಏನು ಪ್ಲಾನಿಂಗ್ ಮಾಡಿಲ್ಲ ಅಮೌಂಟೆ ಹಾಕಿಲ್ಲ
ನೀವ ಒಂದ್ ಐದ್ನೂರು ರೂಪಾಯಿ ಕೊಡು ಗ್ರ್ಯಾಂಡ್ ಆಗ
ಹಾ
ಹಾ
ಮಗತ್ ಮತ್ ಸಾಯಕ್ಕೆ ಒಂದ್ ತರ್ಸ್ ಬಿಡ್ತಾರೆ ಕೇಕ್ ಕಟ್ ಮಾಡಿ ತಿನ್ಬೋಕ
ಹ್ಮ
ಇಲ್ಲ ಒಂದ್ ಅರು ಸಾವಿರ ರೂಪಾಯಿ ಆಕ್ಬಿಡು ಚಿಕನ್ ಬಿರಿಯಾನಿ ಮಾಡ್ಸಕೊಂತಿನಿ
ಹ್ಮ್
ಆಯ್ತ ಎಲ್ಲಾರೂ ತಿಂತಾರೆ ಬಿಡು ರಚಲ್ದ
ಹೌದಲ
ಹ್ಮ್
ನಿಮ್ ಹಷ್ಟಲ್ಲಗ ಮಾಡಲ್ಲೇನು ಬೇಳ್ಕಡೆ ಸಮಾರಂಭ
ಯಕ್ಕ
ಸೀನಿಯರ್
ಎರಡ್ ಸ ಮುಗಸಿದಾರಿಗೆ
ಯ ಅವ್ರ ಸಂಬಂಧ ಇಲ್ಲ ಮುಗ ಅವ್ರ ಅವ್ರರು ಕೂಡ ಅಷ್ಟ್ ಇದಿ ಇರ್ಲಿಲ್ಲ ಇವ್ರು ಕೂಡ ಸ್ವಲ್ಪ್ ಬಾಳ ಇ ರಿಲಷನ್
ಅವ್ರೀ ಮಾಡ್ತಾರಾನ
ಹ್ಮ್ ಇವ್ರ ಮಾಡ್ಬೇಕು
ಹೌದಾ
ಹ್ಮ್
ಸಮಾಚರ
ಮತ್ತೆ ಏನ ಇಲ್ಲ
ಎಷ್ಟ್ ದೂರ ಅದ ಊರು ಒಂದ
ಒಂದ ಬಳ ಬಾಳದು ಒಂದು ಐವತ್ತುರ ಸಮೀಪ ಅದ
ಐವತ್ತು ಕಿಲೋಮೀಟರ್
ಹ್ಮ್ ಆ ದೂರಿ ಹೊಂಟಿದ್ವಿ
ಹ್ಮ್
ನಮ್ ಫ್ರೆಂಡ್ ಹಬ್ಬನು ಬೈಕ್ ಒಯ್ದ್ಬಿಟ್ಟಾನ ಅದಕ್ಕ ಕುಂತೀವಿ ಬರೋ ಹೋಗ್ಬೇಕ ಅಂತ ಅವನಿದ್ರರು ಬರಲ್ಲ ಆಗಬಿಟ್ಟಾನ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತ ಯವಣ ಬಂದನ
ಹ್ಮ ದೇವಣ್ಣಂದ ಎಕ್ಸಾಮ್ ಐತಿ ಎಕ್ಸಾಮ್ ಬರ್ಲಾಕ್ ಹಗ್ಯನಾ
ಹ್ಮ್ ಇವ ಸಿದ್ದೋಣ್ಣ
ಸಿದ್ದಣ್ಣ ಊರುಗೆ ಹೋದ
ಊರು ಹೋದಾ
ಹ್ಮ್ ಅವ್ರ ತಂಗಿ ಎಕ್ಸಾಮ್ ಇತ್ತಲ್ಲ ಬರ್ಸ್ಲಾಕ್ ಬಂದಿದ್ದ
ಹ್ಮ್ ಹ್ಮ್ ಹ್ಮ್
ಊಗ್ ಕರ್ಕೊಂಡ್ ಹೋಗ್ಯನಾ ಒಳ್ಳೆ ವಾಪಸ್ ಸೋಮವಾರ ಬರ್ತಾನಂತೆ
ಸೋಮವಾರ
ಹ್ಮ್ ಕಂಪ್ಯೂಟರ್ ಹೆಚ್ಚೇನಲ್ಲ ಒಂದ ಎಲ್ಲಾ ಮುಗ್ದೈತಿ ಹಾಸ್ಟಲ್ ಲಿಸ್ಟ್ ಮುಗ್ದೈತಿ ಮತ್ತೆ ಕಂಪ್ಯೂಟರ್ ಮಾಡಿನಲ್ವನು
ಹ ಅವ ಪುರುಷೋನ ಪರ್ಷಣ
ಹ್ಮ್
ನೀನ್ ಹೊಚ್ಕಿಲ್ಲವ ಅರುಣ್ ಕಂಪ್ಯೂಟರ್ ಆಗ
ನಾವು ಲ್ಯಾಪ್ಟಾಪ್ ತರ್ಬೇಕಂತ ಮಾಡೀನಿ
ಹ್ಮ್ ಹ್ಮ್ ಹ್ಮ್್ಮ
ಎಷ್ಟು ಬೀಳಂಗ ಅದ
ಅಂದು ಮೂವತ್ತು ನಾಲ್ವತ್ತು ಸಾವಿರ
ಒಂದು ನೋಡು ಹೇಳ್ತೇನೆ ಯಾವ್ದಾದ್ರು ಒಂದು ಛಲೋದ್ ಇರೋದು ಆಪರದಲ್ಲಿ ಇರೋದು
ಹ್ಮ್ ಬಜೆಟ್
ಬಜೆಟ್ ನೋಡಮ್ಮ ಒಂದು ಅರವತ್ತು ಎಪ್ಪತ್ತರದಾಗ
ಹ ವಾಬ ಹಾ
ಲೋನ್ ಮಾಡ್ತಾರ ಮೇನಾ
ಹಾ
ಲೋನ್ ಮೇಲ್ ತರಮ್ಮ
ಲೋನಾ
ಹ ಇ ಎಮ್ ಐ ಮಾಡ್ಸಬೊಡ್ ಅ ಕಡೆ
ಮಾಡಶು ಈ ಎಂ ಐ ನಡತೆ
ಚೆನ್ನ ಅಂದ ಇಪ್ಪತ್ತು ಇಪ್ಪತ್ತೈರು ಕಟ್ಟಿಕಂತಾ ಉಳಕಿದ್ದೆಲ್ಲಾ ಇ ಎಮ್ ಐ ಮಾಡ್ಸಿಕೊಡೋಣ
ಹ್ಮ್
ತಾನೇ ಕಟ ಆಗುತ್ತಾ ಅಕೌಂಟ್ ಒಂದ ಇರೋದ
ಹ್ಮ್ ಹ್ಮ್ ಹ್ಮ
ಹ್ಮ್ ಹ್ಮ ಅದೇ ಮಾಡ್ಸ್ಬೇಕಂತ ಮಾಡಿನಿ ಏನಾಗುತ್ತೆ ಏನೆಲ್ಲ ಗೊತ್ತಿಲ್ಲಾ ಇನ್ನು ಮನೇಲಿ ಕೇಳ್ಬೇಕು
ಹ ಹಾ ಕವ ಕವಳ
ಹ್ಮ್
ಮತ್ತ ಊಟ
ಊಟ ಮಾಡಿದ್ವಿ ನಿಮ್ಗ
ನಮ್ದ ಆಯ್ತು
ಮಂಡೆ ಎಕ್ಸಾಮ್ ಅಲ್ಲಿ ಓದಕೈತಿ
ಆಯ್ಕ ಏನು ನಮ್ದಾಯ
ಹ್ಮ್
ಎಕ್ಸಾಮ್ ಅದ ಹ ನಮ್ದ ಎಕ್ಸಾಮ್ ಅದಲ್ಲ ಮಂಡೇ ಹ್ಮ್ ಹೌದ ಹೌದು ಷಟ್ ನೋಡಮ್ಮ ರಾತ್ರಿ ಹೋದ
ಕಾಯತ್ರಿ
ಹ್ಮ್ ರಾತ್ರಿ
ಹ್ಮ್
ಮತ್ತೆ
ಮತ್ತೆ ಏನಿಲ್ಲ ಊಗ್ ಹೋದರೆಲ್ಲ ಬಂದಾರ ಏನ
ಇತ್ ರಾತ್ರಿ ಮತ್ ಚಿಕ್ಕನ್ ಹಡಮ ಅಂತಂದ್ರೆ ನೀನೇ ಉರಿ ಒನ್ ಿ
ನೋಡ ಮತ್ತೆ ಏನೇನಾಗತ್ತೆ ಏನಿಲ್ವಾ ಸ್ವಲ್ಪ ದೇವ್ರ ಐತಲ್ಲಾ ನಮ ಫ್ರೆಂಡ್ು ಬಿಡಲ್ಲಗನ ಎಲ್ಲಿ ಮಾತ್ ಹೋಗ್ ಬರೋಣ ಬಾ ಅಂತಾನ
ಯಾರ ಹೇಳ ವಿಕಾಸ
ಹಾ ವಿಕಾಸ್ ಸರವರಲ್ಲ ಐತೆ ಹೌದ ವಿಕಾಶ್ ಹಗ್ಯನಾ ವಿಕಾಸ್ ಹಗನಾ ಹಾ ವಿಕಾಸ್ ಹಗನಾ
ಹಾ ಹಾ ಹಾ ಹಾ
ಮ ಇನ್ನು ಇನ್ನೊಬ್ಬ ಫ್ರೆಂಡ್ ನಾನು ಬೈಕಲ್ಲಿ ಹೋಗ್ಬೇಕಕ್ ಅಂತ ಕಾಯ್ತಾ ಇದ್ದೀವಿ ಬಟ್ ಅವನು ಅಪ್ಲಿಕ ಾಕ್ತೀನಿ ಅಂತ ಹೋಗಿದಾನ ಬಟ್ ಇನ್ನುೂ ಬಂದಿಲ್ಲ ಅವನ
ಹಾ
ಅದೇ ಅವನ್ ದಾಲಿನ ಕಾಯತಾಕುಂತಿದ್ದು
ಹ್ಮ್ ಹ್ಮ್ ಹ್ಮ್ ಬರ್ತಾನ್ ಬರ್ತಾನ್ ಸಂಜೆ
ಹ್ಮ್ ನೀ ಏನು ಊರಲ್ಲೆಲ್ಲಾ ಜೋರ್ ಇತ್ತು ಆ ಕೆಫೆ ಈ ಕೆಫೆ ಅಂತ ಹೋಗ್ತಿದಿ
ಹ ಬಡೋರ್ ಮಂದ ಸಮಹತಿ ಬಬ
ಹ್ಮ
ಬಡೂರ್ ಮಂದೆ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಬಂದ್ರು
ಹೌದಾ
ಹಾ
ಹ್ಮ
ಮತ್ತ ಟ್ರಿಪ್ಪಿ ಹೊಂಟ್ರ ಅಂತಲ್ಲ ಮಸ್ಲ್ದಾರ
ಟ್ರಿಪ್ ಕ್ಯಾನ್ಸಲ್ ಆಯ್ತು ಹೋಗಿ ಬಂದ್ರರು ಹೋಗಾರ
ಹ್ಮ್
ಓಕಾದಾರ ಯಾರು ಹೋಗಿಲ್ಲ
ಮತ್ತ್ ಶಿವಣ ಅವ್ರ ಬೈಕ್ ತಗೊಂಡ್ ಹೋತಾರಂತ ಮಂಡೆ
ಮಂತ್ರ ಎಲ್ಲಕ್ ಹೋಗ್ತಾರಂತ ನೋಡ್ ಹೋಗ್ತಯಾ
ಮಂತ್ರತ್ರಾಲಯ
ಹ್ಮ
ಬಾಳ್ ಬಾಳ್ ಬಾಳ ನಮ್ ಹುಡುಗರು ಈ ಕಡೆ ಬೇರೆ ಪ್ಲೇನ್ ಆಗ್ಲಿಕ್ಕ
ಎಕ್ಕ
ನೀನು ನಾನು ಬರತ್ತ ರಾಮು
ಯಾವಾಗಂತ
ಎಕ್ಸಾಮ್ ಹಗೆದು
ಎಗ್ಜಾಮ ಮುಗೆಾಗ
ಹ್ಮ್
ಹ್ಮ
ನೀ ನಾ ದೇವಣ
ಹಾ
ದೇವಣ್ಣ ಬರ್ತ್ನ ಅಂದನ
ಹ್ಮ್
ಇದು ಮಂದಿ ಶೇರ್ ಹೋಗ ಅದಲ್ಲೆಯಲ್ಲಿ
ಜವನ ಬರ್ತೀಿಂದಾನ
ಹ್ಮ್
ಹ್ಮ್ ಹ್ಮ ಬರ್ಲಿ ಬಂದ್ರ ಬರ್ತನ್ ತಗ ಅಮೌಂಟ್ ಅಡ್ಜಸ್ಟ್ ಮಾಡ್ಬೇಕು ನೋಡಿ ಈಗ ಸ್ವಲ್ಪ
ದೇವಣ ಬಂದ್ರ ಬರ್ತೆ
ಹ್ಮ
ಹ್ಮ್ ಬರ್ಲಿಲ್ಲ ಅಂದ್ರೆ ದೇವಣ
ಜವನ ಬಂದ್ರ ಅಂತಲ್ಲ
ಹಾ
ಅಮೌಂಟ್ ಅಡ್ಜಸ್ಟ್ ಮಾಡ್ರಿ ಸ್ವಲ್ಪ
ಅಮೌಂಟ್ ಅಡ್ಜಸ್ಟ್ ಮಾಡಲಿ ಒಂದ್ ಐದ ಸಾವಿರ ರತ್ ತೊಂಬ ಒಳಗಿವವ್ ನೋಡ ಆಮೇಲೆ
ಎಷ್ಟು ನೋಡು ಎಷ್ಟು ಇದಾಗುತ್ತೋ ಅಷ್ಟು ಅಮೌಂಟ್ ಅಡ್ಜಸ್ಟ್ ಮಾಡ್ಬೇಕು ನೀವೇ
ಹರಾ ಹ್ಮ್ ಆಯ್ತಾಯ್ತು ನೋಡೋಣಂತ
ಇಯ ನನ್ನದ್ರಂತ್ ಒಂದ್ ರೂಪಾಯಿ ಇಲ್ಲ ಅಮೌಂಟ್
ಒಂದ ರಪಾಯಲ್ಲ
ಹ್ಮ್
ಏನಾಗಲ್ಲ ಲೋನ್ ಮಾಡ್ಸಂತ ನಿನ್ ಹೆಸರು
ನ ಮಾರ್ಚ್
ಹಾ ದೋನ್ ಮಾಡಸ
ಎದರ ಮೇಲೆಮನಸತೆಪ್ಪ
ಮಗ ಒಂದು ಹತ್ತು ಸಾವಿರ ರೂಪಾಯಿ ಲೋನ್ ತೋಗ ಬಿಡ
ಹ್ಮ್
ಹ್ಮ ಮಸ್ತ್ ಒಂದು ವಾರ ಟ್ರಿಪ್ ಅಗ್ತಾ ಒಂದು ಹೆಂಗಿದ್ರ ಟ್ರಿಪ್ಪಿಗೆಗ ಒಂದ್ ಆರ ಎರಡು ಸಾವಿರ ರೂಪಾಯಿ ಹತಾವ
ಹಾ ಟ್ರಿಪ್ಪಿಗೆ ಎಷ್ಟು ಬೇಕಾ
ಇಲ್ಲ ಇಲ್ಲ ಆರ್ ಸಾವಿರ ಆರ್ ಸಾವಿರ ಹಚ್ಚ ಕಮ್ಮಿ ಅಂದ್ರೆ ಒಂದ್ ಏಳ್ ಸಾವಿರ
ಪ್ಲೇರ್ಸ್ ಯಾವ ಇ ಮಾಡ್ರಿ
ಚಿಕ್ಕಮಂಗ್ಗಳೂರು
ಹ್ಮ್
ಕುರ್ಗ
ಅದದು ಗೋವಾಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ ಗೋವಾ ಬೀಚ್
ಕೇರಳ ಸೈಡ್
ಕೇರಳ ಸೈಡ್ ಹೋಗ್ತೀರಾ
ಹ್ಮ್ ಅಕಡೆಲ್ಲಾ ಅಂದ್ರೆ ಈಗ ಮಾನ್ಸೂನ್ ಸೀಸನ್ ಪ್ಲೇಸಸ್
ಹ್ಮ್
ನೇಚರ್ ನೇಚರ್ ಹ ಟೈಪ್
ಅತ್ತಾ ಒಳ್ಳೇದ ಟೂರ್ ಹೋಗ್ಬೇಕಕ್ು ಒಂದ್ ಸ್ವಲ್ಪ
ಹಾ ಹಾ ಹಾ
ಅಂದ್ರೆ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಅನದ ಇರುತ್ತ
ಹ ನೀನು ನಿಮ್ ನಿತ್ಯನ ಬರೋದ ಅಲ್ಲ
ಮತ್ತೆ ಪೇಪರ್ ಬ್ಯಾಕ್ ಅ ಅಂದ್ರೆ ಮನ್ಯಾಗ ಬೈತಾರ
ಹೌದು ನಮ್ದು ಏನು ಫುಲ್ ಕ್ಲಿಯರ್ ಇದೆ ಎಲ್ಲ ನೈನ್ ಪಾಯಿಂಟ್ ಏಟ್ ಸಿ ಜಿ ಪಿ ದ ನದು ಹ ಮನೆಗಂತರ ಬೈಯಲ್ಲಿ ನನಗೆ
ಹೌದೌದು
ಹ ನನ ಏನೇ ಇರ್ಲತವಪ್ಪ ನೆಕ್ಸ್ಟ್ ಟೈಮ್ಿಯರ್ ಮಾಡ ಅಂತ
ಆಯ್ತಾಬೋಾನ ಒಂದ ಫೋನ್ ಬರಕೈತಿ ಒಳ್ಳೆ ಅಸ್ತತ್ ನಿನಗ
ಸ ಸ